ಹಾ ಎಲ್ಲಿ
ಊಟ ಆಯ್ತಾ
ಹ್ಮ್ ಆಯ್ತ್ ನಿಂದು
ಆಯ್ತ್
ಏನ್ ಮಾಡ್ತಾದ್ದೀರಿ
ಈ ಊಟ ಮಾಡಿ ಸುಮ್ನೆ ಹಗೆ ಹೊರಮೆ ನೀವು
ನಾವವು ಇವಾಗ ಊಟ ಮಾಡ್ಬಿಟ್ಟಿ ವಾಕ್ ಮಾಡ್ತಾ ಇದ್ವಿ
ಹ್ಮ್ ಏನ್ ಊಟ
ಊಟ ಅನ್ನ ಸಂಬರು ನಿಮ್ದು
ಹ್ಮ್
ಹಾ
ಹ್ಮ್ ಹೇಳ್ಬೇಕು
ಏನ್ ಹೇಳುದ ನೀವ ಹೇಳ್ಬೇಕತಿಲ್ಲ
ನಾವ್ ಹೆನ್ ಹೇಳೋದು
ಹ್ಮ್ ಮತ್ತೆ ಸಿಗ್ಲ ಇಲ್ಲ
ಹ್ಮ
ಮತ್ತೆ ಚಗ್ಲ ಇಲ್ಲ
ಕಾಲೇಜಲ್ಲಿ ಸ್ವಲ್ಪ ಬ್ಯುಸಿ ಇದೆ ಅದಕ್ಕೆ
ಹಾ ಹಾ ಇನ್ನುೂ ಮುಗಗಿಲ್ಲ ಕಾಲೇಜು
ಈಗ ಸ್ಟಾರ್ಟ್ ಆಗಿದೆ ಒನ್ ವೀಕ್ ಆಯ್ತು ಹ್ಮ
ಇಲ್ಲ ನಮ್ದು ಮುಗೀತು
ಕಂಪ್ಲೀಟ್ ಆಯ್ತಾ
ನಮ್ ಕಂಪ್ಲೇಂಟ್ ಅಂದ್ರೆ ಇನ್ನು ಪ್ಲೇಸ್ಮೆಂಟ್ಗೋಸ್ಕರ ವೈಟ್ ಮಾಡ್ತಾ ಇದ್ವಿ
ಆಹಾ
ಹಾ
ಏನ್ ಓದಿದ್ ನೀವು
ನಾವು ಬಿ ಸಿ ಹೊದಿದ್ದು
ಹ್ಮ್ ನಿಮ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಇದೀಯಾ
ನಮ್ ಕಾಲೇಜ ಪ್ಲೇಸ್ಮೆಂಟ್ ಅನ್ನೋದಿಲ್ಲಾ
ಹ್ಮ್
ಬಟ್ ಆದ್ರೂ ನಾವ್ ಹೊರಗಡೆ ಹಡ್ಕೊಂಡು ಹೋಗ್ಬೇಕಲ್ಲ
ಹ್ಮ್ ಹ್ಮ್ ಉಡತಿದೀರಾ ಏನ್ ಮಾಡ್ಸಿದ್ದೀರಾ
ಇಲ್ಲ ನಾವು ಹುಡುಕ್ತಾ ಇದ್ದೀವಿ
ಹ್ಮ್
ಹಾ ನೀವು
ನಂದ ಇನ್ನ ಒನ್ ಇಯರ್ ಇದೆ ಕಂಪ್ಲೀಟ್ ಆಗ್ಬೇಕು
ಇನ್ನ ಒನ್ ಇಯರ್ ಇದೀಯ
ಹ್ಮ್
ಹಾ ಹಾ ಮತ್ತೆ
ಯಲ್ಬೆಬೇಕು
ಮಳೆ ನಿಮ್ ಕಡೆ
ಹ್ಮ್ ಜೋರು ನಿಮ್ ಕಡೆ
ಹಾ ನಮ್ ಕಡೆ ಅಂಗೆ ಬರ್ತಿದೆ
ಹ್ಮ್
ಹಾ
ಮತ್ತೆ
ಹೇಳ್ಬೇಕು ಏನ್ ಹಾಕಿದ್ರ ಹೊಲ್ದಲ್ಲೆಲ್ಲ ಹಾ ಊರಲ್ಲಿದ್ದೆ
ಹ್ಮ್ ಯಾವಾಗ ಬನ್ನ ಯಾವಾಗ ಬಂದ್ರಿ
ಅಲ್ಲ ಮುಗಿತಲ್ಲಾ ಎಲ್ಲಾ ಹಾಸ್ಟೆಲ್ ಎಲ್ಲ ಫುಲ್ ಖಾಲಿ ಮಾಡ್ಕೊಂಡೆ ಬಂದ್ವಿ
ಹಾ ಹಾ ಎಷ್ಟ ದಿನ ಆಯ್ತು ಬಂದ ಊರಿಗೆ
ಆಯ್ತು
ಹ್ಮ್
ಹ್ಮ್ ಮತ್ತೆ
ಯ ನಿಮಗೆ
ಹ್ಮ ನಾವೇನ್ ಹೇಳಿ ನೀವ್ ಹೇಳ್ಬೇಕು ಏನ್ ಹಾಕಿರವಲ್ಲ್ಲಿ ದೊಡ್ಡತಲ್ಲೆಲ್ಲ
ನಾವಾಮ ಇದು ಅಡಿಕೆ ಬಳೆ ಹಾಕಿದ್ವಿ
ಹಾ
ಹಾ ಲಾಸ್ಟ್ ಟೈಮ್ ಬತ್ತಾಕಿ ಲಾಸ್ ಆಯ್ತಾ
ಹಾ
ಹಾ ಅದಕ್ಕೆ ಅಡಿಕೆ ಹಾಕಿದಿದ್ದಾರೆ
ಹಾ ಹಾ
ಹ್ಮ್ ನೀವು
ನಾವು ಅಡಕೆ ಮತ್ತೆ ತೆಂಗು ಎಲ್ಲ ಹಾಕಿದ್ವಿ
ಹ್ಮ್
ಹಾ
ಇವಾಗ ಹಾಕರದೆ ಇಲ್ಲ ತುಂಬಾ ವರ್ಷ ಆಯ್ತಾ
ಇಲ್ಲ ಬಕರದ
ಹ್ಮ್
ಹಾ ಹಾ ಮತ್ತೆ ಹಳ್ ಬದನಿದೆಲ್ಲ
ಏನಿಲ್ಲ
ಹಾ
ನೀವು ಮಳೆ ಮುಗಿಯತನಕಂಗಾದ್ರೆ ಹೋಗಲ್ವಾ
ಇಲ್ಲ ಪ್ಲೇಸ್ಮೆಂಟ್ಗೋಸ್ಕರ ವೈಟಟ್ ಮಾಡ್ತಿದ್ವಿ
ಹ್ಮ್ ಹ್ಮ್
ಹ್ಮ್
ಏನ್ ಕೇಳಿದ್ರಿ ನೀವು
ಮಳೆ ನಿನ್ ಕಡೆ ಜಾಸ್ತಿ ಇದ್ಯಾ ಅಂದೆ
ಹ ಈಗ ಒಂದ್ ವೀಕ್ಂದ ಹೆವಿ ಬರ್ತಿದೆ
ಹಾ ನಮ ಕಡೆನು ತುಂಬಾ
ಹ್ಮ್ ಮಳೆ ಬರಲ್ಲ ಅನ್ಕೊಂಡಿದ್ ಬಟ್ ಬರ್ತೀರಿ ಚೆನ್ನಾಗನಿ
ಹಾ ಹಾ
ಹ್ಮ್ ಮತ್ತೆ ಏನ್ ಊಟ
ಊಟ ನಾನ್ ವೆಜ್ ಮಾಡಿದ್ರಿ ಹಾ ನಿಮ್ದು
ನ ಮನೆ ವೆಜ್ಜು
ಹಾ ಹಾ
ಅನ್ನಾಮ ಉದ್ದೇಶಭ
ನೀವು ನಾನಾಯತನಲ್ವಾ
ವಿ ಇವತ್ತು
ಹ್ಮ್ ನೀವು ವರ ಮಾಡವ
ತಿಂತೀರಾ ತಿನ್ನಲ್ವಾ
ಶನಿವಾರ ಸೋಮವಾರ ತಿನ್ನಲ್ಲ
ಹಾ ನಾವು ವಾರೆಲ್ಲ ನೋಡಲ್ಲ ತಿಂತೀವಿ ಸುಮಮ್ಮನೆ
ಹೂ ನಮ್ಮನ್ನಿ ತಿನ್ನಕ್ ಬಿಟ್ರ ನಾವು ತಿಂತೀವಿ ನಮ್ಮನ್ನಿ ತಿನ್ನಕ್ ಬಿಡಲ್ಲ
ಹಾ ಹಾ
ಹೂ
ಹೂ
ಏನ್ ಮಾಡಿದ್ರಿ ನಾನ್ ವೆಜ್
ನಾನ್ವೆೆಜ್ ಚಿಕನ್ ಮಟನ್ ಮೀನು
ಹೂ
ಹಾ
ಮನೇಲಿ ಇದರಂತೆ ಭರ್ಜರಿ ಊಟ ಹೂ
ಎಷ್ಟ ದಿನ ಹಾಸ್ಲಾಗಿದ್ದೇ ಅಲ್ವಾ ಅದಕ್ಕೆ ಇವತ್ತು ಮ ನಾಂಬಂದನ ಅಂತ ಮಾಡಿದ್ದರಿ
ಹೂ ನಿಮ್ ತಂಗಿ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆಯ್ತಾ
ಇಲ್ಲ ಇನ್ನ ಓದ್ತಾ ಇದ್ದಾರೆ
ಹೂ ನೀವು ಮತ್ತೆಲ್ಲಿ ಕಡೆ ಊರ್ ಕಡೆ ತಗ್ಕೊಂಡಿಲ್ವ
ಹಾ ಊರ್ ಕಡೆ ಬಂದಿಲ್ಲ ಇವತ್ತೇ ಬಂದಿದ್ದು
ಹೂ ಹಾ ಆ ಊರಲ್ಲ ನೀವು ಇರೋ ಊ ಮುಂಚೆ ಇದ್ರಲ್ಲ ಆ ಊಕ್ಕೆ
ಇಲ್ಲ ಇಲ್ಲ ಬಂದಿಲ್ಲ
ನಮ್ಮರಿ
ಇಲ್ಲ ಬಂದಿಲ್ಲ
ಹಾ ಇನ್ನೇನ್ ಬರ್ತೀ ಪ್ಲೇಸ್ಮೆಂಟ್ ಆದ್ರೆ ಆ ಕಡೆ ಹೋಗ್ತೀರಾ ಮತ್ತೆ ಇನ್ನೇನ್ ಬರ್ತೀರ ನೀವು
ಹಾ ಸುಮ್ನೆ ಏನ ಕೆಲ್ಸ ಇದಲ್ವಲ್ಲ ಅಲ್ಲಿ
ಹೂ
ಅದಕ್ಕೆೇ ಬಂದಿಲ್ಲ
ಹಾ ಹಾ ನಿಮ್ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇರೋದಲ್ವಾ ಬರ್ಬೋದ ಅದಲ್ವಾ
ಅದೇ ನೆಕ್ಸ್ಟ್ ಮಾಸ್ಕಾರ್ಡು ಏನಾರ ಬೇಕಾದಾಗ ಬರ್ಬೇಕು
ಹ ಅಳ್ಳಿ ತನಕ ಬರಲ್ ನೀವು
ಹಾ ಹಾ
ಹೂ
ಹೂ
ಮತ್ತೆ
ಮತ್ತೆ ಹೇಳ್ಬಕ್ ನೀವೆಲ್ಲ
ಹೂ ಹೂ
ಅಡಕೆ ಎಲ್ಲ ಚೆನ್ನಾಗ್ ಬಂದಿದ್ಯಾ
ಅಲ್ಲ ಈಗ ಒಂದ್ ಎರಡ್ ಟೂ ಇಯರ್ಸ್ ಆಗಿದೆ ಅಷ್ಟೆ ಹಾಕಿ ಇನ್ನ ತ್ರಿ ಇರ್ಸ್ ವಯ್ಟ್ ಪಲ್್ರಕ್ಕಲ್ಲ
ಹಾ ಹಾ
ಹಾ ನೀವು
ನಮ್ದು ಅಷ್ಟೆ
ನೀವು ಈಗ ರೀಸೆಂಟ್ ಆಗಿರೋದ
ತ್ರೀ ಇಯರ್ಸ್ ಆಗಿದೆ ಅಷ್ಟೆ
ಹೂ ಹೂ ನೀವು ಗದ್ದೆ ನೋಡ್ಕೊಂಡು ಇರ್ಬೋದ ಇತ್ತುಲ್ಲ
ಕೊಬ್ಬರ ಸಿಗುತ
ಹಾ ಸಿಗುತ್ತೆ
ಹಾ ಹಾ
ಯಾಕೆ ನಿಮ್ಮ ಕಡೆ ಸಿಗಲ್ವಾ
ಇಲ್ಲ ಸ್ವಲ್ಪ ಕಮ್ಮಿ
ಅಂದ್ರೆ ನಮ್ದು ನಾವೇ ಗೊಬ್ಬರ ಮಾಡ್ತೀವಿ ಒಂದ್ ಸ್ವಲ್ಪ
ಹಾ
ಇನ್ನೊ ಸ್ವಲ್ಪ ಹೊರಗಡೆಯಿಂದ ತಂದ ಬಿೀಟಿ ಮೈಂಟೈನ್ ಮಾಡ್ತೀವಿ
ಹಾ ಹಾ
ಹ್ಮ್
ಹಾ
ಸುಮ್ನೆ ಏನಕ್ಕೆ ದುಡ್ಡಾ ಕದು ಅಂತ ಹ್ಮ್
್ಮ ಮತ್ತೆ
ಹಗೆ ಹಳ್ಬೇಕು
ಏನ್ ಹೇಳಿ ನೀವೇ ಹೇಳ್ಬೇಕಪ್ಪಯಲ್ಲ
ಯಾಕೆ ನಿಮ್ ಕಡೆ ಯಾಕೆ ಸಿಗಲ್ಲ
ನಮ್ ಕಡೆ ಸಿಗಲ್ಲ ಅಂದ್ರೆ ಸ್ವಲ್ಪ ಕಮ್ಮಿ ನಮ್ಗೆ ಸಾಕಾಗಲ್ಲ
ಹ್ಮ್ ಹ್ಮ್
ಹಾ
ಬೇರೆ ಕಡೆಯಿಂದ ಟ್ರೈ ಮಾಡ್ಬೋದಲ್ಲ ಇಲ್ಲ ನ್ಯಾಚುರಲ್ ಟ್ರೈ ಮಾಡ್ಬೋದ ಅಲ್ಲ ನ್ಯಾಚುರಲ್ ಟ್ರೈ ಮಾಡ್ಬೋದಾಗ
ನ್ಯಾಚುಲ್ ಅಂದ್ರೆ ಅದೇ ಈ ಸೊಪ್ಪೆಲ್ಲ ಬಿಟ್ಟಿರುತ್ತಲ್ಲ
ಹ್ಮ್
ಅದನ್ನೇ ಕಟ್ ಮಾಡಾಕ್ಬೇಕು
ಹ್ಮ್ ಹ್ಮ್
ಹಾ
ನ್ಯಾಚುರಲ್ಲಿ ಚೊಪ್ಪ ಹಾ್ತಾರಾ
ಕಣ ಬಿಿಳಚಲಾ
ಹಾ ಹಾ ಹಾ
ಅದನ್ನ ಎನ್ನ ಕಟ್ ಮಾಡಬಿಟ್ಟಿ ನೀಟಾಗಿ ಹಾಕ್ಬೇಕು
ಹ್ಮ್ ಹ್ಮ್
ಹ್ಮ್
ಮಾತ್ರ.
ಹ್ಮ್ ಉತ್ತರಗ ಉತ್ತರ
ಹ್ಮ್ ಮತ್ತೆ ಇದನ್ನೇ ಟ್ರೈ ಮಾಡ್ರಿ ಅದೊಂದ ಸ್ವಲ್ಪ ಇದನ್ ಸ್ವಲ್ಪ ಟ್ರೈ ಮಾಡ್ಬೋದಲ್ಲ
ಆಗ್ಡಿ
ಹ್ಮ್
ಹಾ ಮತ್ತೆ ಮೊಲ್ಕದು
ಇನ್ನೊಂದ್ ಅರ್ಧ ಗಂಟೆ ಸ್ವಲ್ಪ ಕೇಸ ಆತು ಮಬಟ್ ಮಲೋಗ್ಬೇಕು ನೀವು
ಒಂದೆರಡವರೆ ಎರಡು ಗಂಟೆ ಆಗುತ್ತೆ
ಹ್ಮ್ ಏನ್ ಮಾಡ್ತೀರಾ ನೀವೀಗ
ಇನ್ ಏನ್ ಮೇಡಮ್ಫೋನಲ್ ರೀಲ್ಸ್
ಬೋರಗಲ್ವಾ
ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತೀನಿ
ಎಲ್ಲ ಬೋರ್ ಆಗಲ್ವಾ
ಏನ್ ಬರಗುತ್ತೆ ಏನು ಬರಾಗಲ್ಲ
ಅದೇ ಸ್ಕ್ರೋಲ್ ಮಾಡಿ ಮಾಡಿ
ಏನಿಲ್ಲ
ಹ್ಮ್
ಮೂವಿ ಎಲ್ಲ ನೋಡಣ
ಮೂವಿ ಯಾವಾಗ ಮಧ್ಯಾಹ್ನ ನೋತೀನಿಷ್ಟ ಕಾಲೇಜ್ಲ್ಲ ಬರ್ತೀವಲ್ಲಾ ಹೋಗ್ ನೋಡ್ತಾ ಇದ್ವಿ ಬಟ್ ಇ್ ನಾಳೆ ಮನೆಗ ಫ್ರೀ ಆಗಿದ್ದಾಗ ಬೆಳಗ್ ಬರ್ತ್ತೆ ಕೆಲ್ಸ ಕೆಲ್ಸ ಮಾಡ್ಕೊದು
ಹ್ಮ್
ಹೆಂಗೆ ನೋಡ್ಕೊಳದು ಸ್ವಲ್ಪ
ಹ್ಮ್ ಹ್ಮ್ ಹ್ಮ್
ಹ್ಮ್
ಅಂಗ್ರೆ ರೀಸೆಂಟ್ ಆಗಿ ನೋಡಿಲ್ಲ
ಇಲ್ಲ ಇಲ್ಲ ನೋಡಿಲ್ಲ
ಹ್ಮ್
ಮತೆ
ಹೇಳ್ ಬೇಕ್ ನೀವೇ
ಹ್ಮ್ ಅವೇನ್ ಹೇಳುದು ನೀವ್ಳ್ ಬರತ್ತ ಅದು
ಹ ಏನಿಲ್ಲ ಇವಾಗ ಬರ್ತಿದೆಯಾ ಮಳೆ
ಹ್ಮ್ ಮಳೆ ತುಂಬಾ ಗೊತ್ತಿದೆ
ಹ್ಮ್
ಎಲ್ದವರ್ ಕಡೆ ಹೋಗಕ್ಕಾಗಲ್ಲ ಚಳಿ ಅಲ್ಲ
ಹೌದು
ಹ್ಮ್
ಹ್ಮ್
ಹ್ಮ್ ಮತ್ತೆ
ಹ ಹಳ್ಬೇಕ ನಿವೆ
ಏನ್ ಹೇಳುದು ನೀವ ಹೇಳಕಲ್ಪ ಇಲ್ಲ
ಹ ಏನಿಲ್ಲ
ಹ್ಮ್
ಹ
ನಿಮ್ದ ಏನ್ ಉಂಟಾಗ ಗತ್ತು ಹೆಜ್ಜಾ ಅಂದ್ರೆ ಎಲ್ಲಾ
ಹಾ ಎಜಜ್ ಬಿ ಎನ್ನ ಸರ್
ಮನಲ್ಲ ಆರಾಮ್ ಇದಿರಾ
ಹ್ಮ್ ಆರಾಮ್ ನಿಮ್ಮನೆ
ಹ್ಮ್ ನಮ್ಮನೆಗೆ ಆರಮಟ
ಹ್ಮ್
ಹ್ಮ್
ಮತ್ತೆ ನೀವ್ ಯಾವ್ದೋ ಕಂಪ್ನಿದ ಆಫರ್ ಬಂದಿಲ್ವಾ
ಕಂಪ್ನಿ ಆಫರ್ ಲೆಟ್ಟರು ಬಂದಿದ್ದು ಬಟ್ ಸೆಲೆಕ್ಷನ್ ಆಗಿಲ್ಲ ಲಾಸ್ಟ್ ಡ್ರೈವರ್ಲ್ಲಿ ಹೆಜೆಕ್ಟ್ ಆಯ್ತು
ಹ್ಮ್ ಎಷ್ಟ ಕಂಪ್ನಿ ಇದಾಗಿದೆ
ಮ್ ಮೂರ್ ಕಂಪ್ನಿ ಬಂದಿದ್ವು ಎಲ್ಲ ಲಾಸ್ಟ್ ಮೂಮೆಂಟ್ ಈಗ ಒಂದ್ ಮೂರ್ ಡ್ರೈವ್ ಅಂತ ಇರುತ್ತೆ ಕಂಪ್ನಿ ಸೆಲೆಕ್ಷನ್ಗೆ ಆ ಮೂರ್ ಡ್ರೈವಲ್ಲ ನಮ
ಏನದ್ ಲಾಸ್ಟ್ ರೋಡ್ ಹೇಳಿದ್ರ ನಸ ಹೇಳಿ
ಡ್ರೈವ್
ಹಾಂ
ಹಾಂ
ಹ್ಮ್ ಅದಲ್ಲಿ ಲಾಸ್ಟ್ ಅಟೆಂಎಲ್ಲ ಹೋಯ್ತಾ
ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಆಯ್ತು ಸೆಲೆಕ್ಷನ್ ಆಯ್ತು ಬಟ್ ಲಾಸ್ಟ್ ಟೈಮ್ ಅಲ್ಲಿ ರಿಜೆಕ್ಷನ್ ಆಯ್ತು
ಏನ ಕಂತ
ರೀಸನ್ ಕೇಳಿದ್ರೆ ಕರಡ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹೇಳ್ತಾರೆ
ಹ ಹೌದಾ ಮಟ್ಟ ಹೇಳ್ರ ನಾ ನೆಕ್ಸ್ ಅಷ್ಟು ಡೆವಲಪ್ಮೆಂಟ್ ಮಾಡ್ಕೋಬೋುದಲ್ಲ
ಮಾಡ್ಕೋಬೋದು ಬಟ್ ಹಾಗೆ ಲಾಸ್ಟ್ ಮೂಮೆಂಟ್ ಅಲ್ಲಿರೂ ಹೇಳ್ತಾರೆ ಸೆಲೆಕ್ಷನ್ ಮಾಡ್ಕೊಂಡಂದ್ ಮಾಡ್ಕೊಂಡು
ಹ್ಮ್
ಹ್ಮ್ ಸರಿ ತಗೊಳ್ಳ ಆಯ್ತು ನಾನ್ ನಿಮ್ಗೂ ಗೊತ್ತಾಗುತ್ತಲ್ಲಾ
ಹಾ ನು ಏನು
ನೀವು ನೆಕ್ಸ್ಟ್ ಪ್ಲೇಸ್ಮೆಂಟ್ಗ ಗೊತ್ತಾಗ ಗೊತ್ತಳಿ ಅ
ಹಾ ಸರಿ
ಹಾ ಸರಿ
ಹ್ಮ